ಏನನ ಊಟ ಆಯ್ತಾ
ಆಯ್ತಾ ನಾನ್ ನಿಂದ ಆಯ್ತಾ
ಹ್ಮ್ ಅಂದಾಯ್ತಪ್ಪ ಮತ್ತ ಸಮ
ಆರಾಮ್ದ ನ ನೀವ್ ಆರಾಮಿದಾರ
ಹ್ಮ್ ಆರಾಮ್ ನೋಡಪ್ಪ
ನ್ ಲ್ ಬಿಜಿ ಬಂದ ಫೋನ್ ಅಚ್ಚಿ ದ
ಹ್ಮ್ ಹಗೆ ಬಿಸಿ ಪರ್ಸನ್ ಜರ ಬ್ಯುಸಿ ಇದ್ವೆ
ಹೌದಾ
ಹ್ಮ್ ಈ ನಿಮ್ಮತ್ತೇ ಬಿಜಿ ಇಲ್ಲಪ್ಪಾ ನಾ ಮೂರ್ ದನ ಫೋನ್ ಮಾಡತ್ತೆ ನೀವು ನಮ್ ಕೈಗೆ ಸಿಗಲ್ಲಗ್ರರಿ
ಏ ಇಲ್ಲ ಸ್ವಲ್ಪ ಹಂಗೆ ಆ ಲೈಬ್ರರಿದಾಗಿದ್ದೆ ಅದಕ್ಕೆ ಲೈಬ್ರರಿ ಇದ್ದ ಅದಕ್ಕೆ ಹ್ಮ ಬಿಜಿ ಫೋನ್ ಇದು ಮಾಡಿದೆ
ನನ್ಗರಿ ನಿಮ್ ಗೊತ್ತಪ್ಪ ನೀವು ಓದ ವಿದ್ಯಾರ್ಥಿ ನೀವು
ಹ ಹಂಗಏನ ಇಲ್ಲಪ್ಪ ನಾವುಓದೋ ವಿದ್ಯಾರ್ಥಿ ಅಂದ್ರರು ಕೂಡ ಮಾತಾಡ್ತಿವಲ್ಲಪ್ಪಾ ಎಷ್ಟಿದ್ರ ಎಷ್ಟು ಓದಂಗಿದವು ಲ್ಲಿ ಎರಡ್ ತಾಸ ಮೂರ್ ತಾಸ ಅಷ್ಟೇ
ಹೆಕಿ ನಾ ಹಂಗೆ ಕೇಳ್ಪಟ್ಟೆ ನೀ ಏನೋ ಮುಂಜಾನೆ ನಾಲ್ಕವರಿಗೆ ಹತ್ತ ಲೈಬ್ರೆರಿಗೆ
ಅಲ್ಲೇ ಮಕ್ತೇ ನಾನ್ ನೈಟ್ ಹಂಗ ಹೋಗ್ಬಿಡ್ತೇನೆ
ಅಂದ್ರ ಅಲ್ಲಾ ಲೈಬ್ರರಿಯಂದ ಬೆಳಗ್ ನಾಕ್ ಗಂಟೆ ಬರ್ತತೆ ಅಂದ್ರೆ ನೈಟ್ ಹತ್ತು ಗಂಟೆಗೆ ಹೋದನ್ ಹಾಕತ ನವುದ ಕಂಟಿನ್ಯೂಯಗೆ
ಅ ಕಂಟಿನ್ಯೂ ಅಂದ್ರೆ ಲಾಸ್ಟ್ ಒಂದ್ ಗಂಟೆ ಎರಡು ಗಂಟೆ ಒಂದ್ ಗಂಟೆದಾಗ ಓದ್ತೀನಿ ಎಲ್ತ ನಿದ್ದೆ ಬರಲ್ಲ ಅ ತ್ತಗ ಓದದ ನಿದ್ದೆ ಬಂತಂದ್ರೆ ಮುಕೊಂಡ್ಂಬಿಡ್ತೀನಿ ಬೆಳಿಗ್ಗೆ ಆ ಒಂದ್ ಐದ ಆರು ಗಂಟೆಗೆ ಹಂಗ ಎದ್ದ್ ಬಿಡ್ತನಿ ಐ ಐದ್ವರೆಗೆ ಎದ್ದ್ಬಿಡ್ತನಿ ಒಂದರ ಫ್ರೆಶಪ್ ವಿಶಪ್ ಆಗಿ ಹ್ಮ್ ಫ್ರೆಶಪ್ ಆಗಿ ಆಮೇಲೆ ಏನೆಲ್ಲ ಹಂಗೆ ಓದ್ಕೊಂಡು ಎಂಟು ಗಂಟೆ ಬಂದ್ ಬಿಡ್ತೀನ ನಾಷ್ಟ ಇಷ್ಟ ಮಾಡಿ ಮಕ್ಕೊಂದ ಕ ಕೆಸಿ ಆಮೇಲೆ ಒಂದ ಸಾಯಂಕಾಲ ಹೋಗ್ಬಿಡ್ತಿನಿ
ನಾನು ಹಿಂಗಪ್ಪ ನಿನ್ನ ಏನ್ ಮಾಡಿನಿ ನೈಟ್ ಮೂರ್ ಗಂಟೆ ತನ ಹೋದನಿ ಹಓದ್ ಇವತ್ತುತ್ ಈಗ ರೂಮ್ನಿಗೆಓತ್ತಿನ ಲೈಬ್ರಲ್ಲಿ ಹೋಗಿಲ್ಲಾ ಹ ಹದಗೇಶ ಮುಖಮಟ್ಟ ನೀ ಅದು ಒಂಬತ್ತುವರೆ ಏನು ಒಂಬತ್ತು ನಲ್ವತ್ತಂಗ ಟೈಮ್ ಹ ಅದ ಆ ಟೈಮ್ದಾಗ ವಡೋನ್ ನಾವು ಅಸ್ಟಲ್ದಾಗ ಇರ್ತವಲ್ಲ
ಹಾ ಹಾ ಹಾ
ವಾಡನ್ ಸರ್ ಬಂದ್ಬಿಟ್ಟಾನ ಬಂದ್ಗಸಿ ರೂಮ್ ರೂಮ್ ಹಿಡ್ಕಡನ ಎಲ್ಲಾರೂ ಯದ್ದು ನಾಷ್ಟ ಮಾಡತಾರ ಇ ಮೊಕೊಬಿಟ್ಟಿದ್ದೀನಿ
ಮತ್ತ ಒಂಬತ್ತ ಅದ್ರೆ ಟೈಮ್ ಒಂಬತ್ತುವರೆ ಅಂದ್ರ ಹತ್ತ ಹತ್ತು ಗಂಟೆವಳ ಟೈಮ್ ಇಐತದು ಮತ್ತ ಬೆಳಿಗ್ ಒಂದ ಮೂ ಗಂಗೆ ಮಕೊಂಡಿ ಮತ್ತ ಅದೇ ಕರೆಕ್ಟ್ಮ್ ಆಯ ಮತ್ತ್ ಏನ್ ಮಾಡ್ತಾರೆ
ಅವ್ರದ್ರ ಮದ್ರ ಮದ್ ಹತಾರ ಎು ಎದ್ದಳು ಅಂತ ಹೇಳಿ ಆಮೇಲೆ ಹೇಳ್ತಿನನಿ ಏನಪ್ಪಾ ನೀನು ಓದಕ್ ಅಂತ ಹೇಳಿ ಹಾಸ್ಟ್ಲಿಕ್ ಬಂದಿಂಗ ಮುಕ್ಕೊಂಡಂದ್ಂಗ ನೀ ಹೋದ್ ನ ಏನು ಇರ್ಬಾ ಹ ಆಸ್ಟೆಲ್ದ ಜತೆ ಜಗಳ ತಗದ್ ಬಿಟ್ರಿ ಇವತ್
ಹೌದಾ ಮತ್ತೆ ಯಾವಬೇಕಿಲ್ಲ ಸರ್ ಎಲ್ಲಾರಿ ನಾ ನೈಟ್ ಎಲ್ಲ ಸ್ಟಡಿ ಮಾಡಿದನಾರೀ ಅದಕ್ಕೆ ಬೆಳಗ್ಗೆ ಮೂರು ಗಂಟೆಗೆ ಮಕ್ಕೊಂಡನೀ ಹೆಬ್ಬಾಳಕ್ಕೆ ಆಗಲ್ಲರ ಅಂತೇಳ್ಬೇಕಲ್ಲ ಮತ್ತು
ಅವರೆಲ್ಲಾ ಗೋರ್ಮೆಂಟ್ ಎಂಪ್ಲಾಯಿಗಳಿಗೆ ಆಡ್ಕೊಂಡ್ ಬಂದಿರ್ತವ ನಾವ್ ಹೇಳಿದ್ದೆಲ್ಲ ಕೇಳಲ್ಲ ಅವ್ರು
ಅದನ್ನ ಕರೆಕ್ಟ್ ಬಿಡ ಅಂದ್ರೆ ತಿಳಿಸಿ ಹೇಳೇಳ್ಬೇಕಾ ತಿಳಿಸಿ ಹೇಳಿಲ್ಲ ಅ್ರ ಕೇಳಲಿಲ್ಲ ಅಂದ್ರ ಆಯತ ಆಯ್ತು ನಿಮ್ ನೀವು ನಿಮ್ಮ ನಮ್ಮ ನಾವು ಮಾಡ್ತೀವಿ ಅಂತ ಹೇಳೇಳ್ಬೇಕು
ಇರಗ ಕುದ
ಅವ್ರೇನು ಹಂಗೆ ಬ ಅವ್ರೇನ್ ಹಂಗೆ ಬಂದಿರ್ ತನ್ ಎಲ್ಲಾರ ಬಂದಿರ್ತಾರ ಅವರು ಓದಿಕಕಸ ಬಂದಿತಾರೆ ಹೆಂಗ ಓದ್ತಿ ದಿರ್ಹದು ಹೆಂಗಿಲ್ಲಲ್ಲ ಹಂಗ ಅಂತ ಸ್ವಲ್ಪ ಮೋಟಿವೇಶನ್ ಬಂದಂ ಅವರು ಬಂದಾಗ ಯಾವಾಗ ಬಂದಂಗ ಇವಾಗ ಪಿ ಸಿ ಅ ಬಿಟ್ಟಾರಲ್ಲಾ ಇವಾಗ ಕಾಲ್ಫಾರ್ಮ್ ಮಾಡ್ಯಾರಲ್ಲಾ
ಹ್ಮ್
ಆಯ್ತ ನಾ ಇನ್ನೊಂದ ತಿಂಗಳು ಈ ಮಂತ್ ಎಕ್ಸಾಮ್ ಇರ್ತವ ಹ ಹೇಳಳ್ಬೇಕಕ್ ಈ ತರ ಓದ್ಬೇಕಪ್ಪಾ ಇನ್ನ ಒಂದ ಮಂತ್ ಉಳದೈ್ತ್ ನೋಡು ಸ್ವಲ್ಪ ಮೋಟಿವೇಶನ್ ಕೊಡ್ಬೇಕಂತ ಹೇಳ್ಬೇಕ ಅವ್ರ ಗೊತ್ತಿಲ್ಲನ ಅವ್ರಗೆ
ಬಯ್ಯದೊಂದೇ ಅವರ್ ಕೆಲಸ
ಹಂಗಗೆ ಐತಿವಾಗೆಲ್ಲಾ ಗೋರ್ಮಂಟ್ ದೊಡ್ಡ ಕೊಂಬ್ ಬ್ಬಿಟ್ಟ ಎಡ್ಯಾಡ ಏನ್ ಮಾಡ್ತೇವ ಮುರಿಬೇಕ ಅಂದ್ರೆ ಭಾಳ ಇದಾಗ
ಹ್ಮ್ ನಾ ನಿನ್ ಜಗಳನ ಆಡ್ಬೇಕಂದ್ರ ಏನ್ ಹೋಗ ಏನ್ ಮಾಡ ಆಗಲ್ಲ
ನಿಮ್ಮಳ ಕಾಲ ಬುಟ್ಟ ಕೂಡ ಅಷ್ಟೇ ಆಯ್ತು್ ಜಗಳ ಆಡಿದ್ರೆ ಮತ್ತೆ ಎಲ್ಲಿ ಕಿರೆಕಿರೆ ಆ ಕಡೆ
ಹ್ಮ್ ಅದ್ರ ಸಲಾಗ ಸುಮ್ಮ ಹೋಲ್ಬ ಬಿಟ್ರರು ಸವರ ಅಂದ ತಪ್ಪಾಯಯ್ು ಮಕ್ಕೊಂದೇನಲ್ಲಾ ಇನ್ನೊಂದಸಲಾ ಮಕ್ಳು ಹೊಲ್ ಬಿಿ್ರರು ಎದ್ದಿ ಮಾಡಕ ನ ಪರ್ಮಿಷನ್ ತಗೋಬೇಕಾಗಿದೆ ಆಸ್ಟ್ರೋಳಗೆ ಹೆಂಗಂದ್ರ ಬೆಳಗ್ ಹುಡುಗರು ಅಲ್ಲಿ ಮಾಡ್ತಿರ್ತವ
ಹಾ ಹೋದ ಕಾಲ ಏನಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ
ಅದಕ್ಕೆ ನಾವು ನೈಟ್ ಓದ್ಬೇಕತ್ತ ನೈಟ್ ಓ್ತವಿ ಇವ್ರ ಇದರು ಬಂದ ಜಗಳ ಆಡ್ಕೊ ಇವ್ ಕೊಡ್ತಾರೆ
ಹ್ಮ್ ನೈಟ್ ಆಗಲ್ಲ ನೈಟ್ ನಿದ್ದೆ ಊಟ ಮಾಡಿರ್ತೀವಿ ನಿದ್ದೆ ಬರ್ತಿರ್ತ ಎಲ್ಲ ಓದಕ್ಕ ಆಗಲ್ಲಾರ ಫೋನ್ ಯೂಸ್ ಮಾಡ್ತಿರ್ತಾರೆ ಹುಡುೋರೆ ಎಲ್ಲ ಬೇಕಿದ್ರೆ ಮತ್ ಮಲ್ಕೊಂಡ್ ಬಿಡುಹೋಗಿ ಆರಾಮಾಗಿ ಮತ್ತೆ ಊಟ ಗೀಟ ಮಾಡಿ ಆರಾಮ್ ಒಂದ್ ಅರ್ಧ ದಾಸ ಎರ ತಾಸ ಸ್ವಲ್ಪ ರಷ್ಟ್ ತೊಗೋಬೇಕು ತಗೊಂಡ್ ಮತ್ತೆ ಬಲ್ಲ ಬೇರೆ ಯಾವ್ದದ ಸಬ್ಜೆಕ್ಟ್ ಸುಮ್ ಫೋನ್ ಕ್ಲಾಸ್ ಕೇಳೋದ ಅದು ಇ ಏನಾದ್ ಮಾಡಬೇಕ ಆಮೇಲೆ ಬುಕ್ ಇಡುದು ಹನ್ನೆರ ಗಂಟಿಂದ ಕುೂತ್ ಬಿಡ್ಬೇಕಪ್ಪ ಮೂರ್ ಗಂಟೆ ತಕ್
ಹ ನೀ ನೀ ಹೇಳೋದು ಕರೆಕ್ಟ್ ಅದ ಇಲ್ಲತ್ತಲ್ಲ
ಇಲ್ಲ ಕರೆಕ್ಟ್ ಆದಬಿಡು ನಾವ್ ಮಾತ್ ನಾವ ಮಾಡ್ತಿರೋದು ನೀನು ಮಾಡ್ತಿರೋದು ಬಟ್ ಆದ್ರೆ ಸರ್ ಅವರು. ಇಲ್ಲ ಇವರೆಲ್ಲಿ ಓದ್ತಾರ ಹ ಹೆಂಗ ಅಂತ ಹೇಳ ಮಕ್ಕಳದ್ ಮಾಡ್ತಾರ ಅಂತ ಹೇಳ ಅವರು ಡೈರೆಕ್ಟ್ ಆಗಿ ಬೈದ ಬಿಡ್ತಾರ ಅವ್ರು.
ಹ್ಮ್ ಮೈಂಡ್ ಡೈವರ್ಟ್ ಆಗಿಬಿಡ್ತತ್ ನಾವ ಈಗ ನಮ್ ಜೊತೆ ಕರೆಕ್ಟ್ ಆಗಿದ್ರ ಕರೆಕ್ಟ್. ಅದ್ಬಬಿಟ್ಟು ಸುಮ್ಮನೆ ಎರರು ಬಂದ್ ತಿರುಗಾಡಿ ಬೈಕ ಹೊತ್ತ ಹೋಗ್ಬ ಬಿಟ್ರ ಒಂ ತರ ಆಗ್ಬಿಡತೆ ನಮ್ಗ.
ಹ್ಮ್ ಯ ಹೋಗಬೇಕಪ್ಪಾ ಹಿಂಗೆಲ್ಲಾ ಮಾಡ್ಬಾರ್ದು ಎಷ್ಟ್ ಗಂಟೆಗೆ ಎಗೆದ್ದೋಗಬೇಕು ಎಷ್ಟ್ ಗಂಟೆಗ. ಎದ್ದಿದ್ರೆ ಸ್ವಲ್ಪ ಮೈಂಡ್ಗೆ ಹತ್ತತ್ದ ಇ ತರ ಈ ತರ ರೂಢಿ ಮಾಡ್ಕು ಈ ತರ ರೂಢಿ ಮಾಡ್ಕೊಂಡಂದ್ರೆ ನೀವು ಓದಿದ್ರರ. ವೇಸ್ಟ್ ಆಗತ್ತ ಏನ್ ನೆನಪಿರಲ್ಲ ಏನ ಇರಲ್ಲ ಹಂಗಂತೇಳ ಬಲ್ ಮೋಟಿವೇೇಶನ್ ಇಲ್ಲ ಡೈರೆಕ್ಟ್ ಬಂದು ಭಯದೆ.
ಅವ್ರಿಂಗ್ ಬುದ್ದಿ ಹೇಳ ಸಡನ ಆಗಿ ಭಯಕ್ ಬಂದ್ಬಿಡ್ತಾರ. ಏನ ತಿಳಿಯಲಾರದಂಗ ಸುಮನೆ ಗೌರ್ಮೆಂಟ್ ಆಸ. ಹಾಸ್ಟೆಲದಾಗ ಹುಡುಗುರಿಗೆ ವ್ಯಾಲವೆ ಈಲ್ಲರದಂಗ ಆಗಬಿಟ್ಟದ.
ಹ್ಮ ಏ ನವೀನ್ ಬ್ಯಾಗ್ ಕೊಡು.
ಮತ್ತೆ ಏನಪ ಸಮಾಚಾರ ಊರ್ ಕಡೆ ಎಲ್ಲ ಅರಾಮಾರಲ್ಲ ಎಲ್ಲರೂ.
ಏ ಎಲ್ರೂ ಆರಾಮ ಇದ್ದಾರಪ್ಪಾ ನಿಮ್ಗ ನಿಮ ಊರ್ ಕಡೆ.
ಹಾ.
ನಿಮ್ ಮನೇಲಿ ಅಪ್ಪ ಅಮ್ಮ ಅವರಾ ಹೆಂಗ ಅರಾಮದರ.
ಮನೆಲಿ ಎಲ್ಲರು ಆರಾಮನೋಡು.
ಹೌದಾ ಎಲ್ಲಿ ಬೆಂಗ್ಳೂರ್ ಎಲ್ಲಿ ಹೋಗ್ತೀನೀ ಅಂದಿದ್ದಿ. ಹೋಗಿದ್ದೇನು ಒಯ್ ಬಂದೆ ಬೆಂಗಂಳೂರು ಹೋಗ್ತನ ಅಂತಂದಲ್ಲ ಓಯ್ ಬಂದೆನ ಅಂದೇ.
ಏ ಇಲ್ಲಪ ಇನಾ ಹೋಗಿಲ್ಲ ಬೆಂಗ್ಳೂರಿಗಿ.
ಯಾಕ.
ಹೋಗಬೇಕಂದ್ರ ಈಗಲ್ಲ ಬಾಳ ತೊಂದರೆ ಅದ ಮನೀ ಕಡೆ ಅದ ಎಲ್ಲಾ ಕಡೆ.
ಹೌದಾ.
ಹಾ
ಹೆಂಗ ಹೆಂಗಂತ ಸಿಕ್ಕಾಗ ದಿಕ್ಕಿ ಕೇಳಿದೆ. ಅವತ್ತ ಸಿಕ್ಕಗ ಹೇಳಿದಾರ ಭೇಟಿ ಭೇಟಿ ಆದಾಗ.
ಹ್ಮ್ ಹ್ಮ್ ಹ್ಮ್.
ಓ ಬೆಂಗಳೂರ್ ಹೋಗಬೇಕ ಹಂಗ ಇಂಗ ಕೆಲ್ಸ ಅದಂತ ಅದಕ್ಕೆ ಕೇಳಿದೆೆ ಹೋಗಿದ್ದೇನಂತ.
ಅದೇ ಹೋಗಬೇಕ ಹೋಗಬೇಕ ಅಂತ ನಾನ ಅಂತೀನಿ ಟೈಮೇ ಸಿಗಲ್ಲ ಆಗ್ಯದ ಹೋಲಕ್ಕ.
ಹೌದಾ.
ಹ್ಮ್ ಅದ್ರಾಗ ಕಾಲೇಜ ಹವು ಇವು. ಎಕ್ಸಾಮ್ ಎಕ್ಸಾಮ ಪೀ ಕಟ್ಟು ಕಾಲೇಜ. ಪೀ ಕಟ್ಟು ಮತ್ತ ಅವ ಏನೇನ ಅಪ್ಪರ್ ಐಡಿ ಕ್ರಿಯೇಟ್ ಮಾಡೋ ಏನನಾ ಬಂದವ ರೂಲ್ಸ್ ರೂಲ್.
ಏ ದೊಡ್ಡ ಕಿರಿ ಕಿರಿ ಅಪಾ ಆವ. ಇವತ್ತ ನಮ್ ಹುಡ್ಗನೊಂದು ನಮ್ ಹ ಊರತ್ ಹುಡ್ಗ ಇದ್ನ. ಹ್ಮ ಬಿಕಾಮ್ ಎಂತಿತ್ತು ಬಿಕಾಮ್ ಅಡ್ಮಿಷನ್ ಮಾಡಕ್ ಹೋಗಿದೆ.
ಹ್ಮ್.
ಹ ಮೂರಿವರಿ ಸಾವಿರ ಅಂದಪ್ಪ ಫೀಸ್.
ಯಾರು ಅವರು ಕಾಲಜ್ದಾಗ.
ಹಾ.
ಹ್ಮ್.
ಮೂರವರಿ ಸಾವಿರ ಅಂದ ಮತ್ತೆ ಇದರ್ದ ಬಿ ಎ ಕೇಳಿದ್ರ ಮೂರ್ ಸಾವಿರ ಹೇಳಿದ.
ಯಾಕ್ ಬಿ ಬಿಕಾಂ ಮಿಗಿ ಬಿ ಎ ಏನು ಡಿಫರೆಂಟ್ ಅಂತ.
ಅದೇ ಅಂದ್ನೆ ಕೇಳಿದ ಏನ್ ಅನ್ಲಿಲ್ಲ ಅದರಾಗ ಬೇರೆ ಬಾಳ ಜನ ಇದ್ರಲ್ಲ. ಅದಕ್ಕೆ ಮೂರ್ ಸಾವಿರ ಕಟ್ಟ. ಬಿಟ್ಟ ಬಂದಿನಿ ಐದುನೂರು ರೂಪಾಯಿ ಬಿಡಲಿಲ್ಲ ನೋಡ್ ನೋಡಮ ಅಂತಂದಿನಿ ಏನ ಅಂತಾನೇನು ನಾಳೆ.
ಹೆ ಬಿಡುವಂತಹೇಳು ಏನ ತಿಂತೀವಿ ರೊಕ್ಕ ಏನ.
ಹ ಅದೇ ಮತ್ ಹೇಳಿದ್ ಸರ್ ಬೇಕಂದ್ರೆ ಏನೋ ಲಾಸ್ಟ್ ಏನೋ ಕೊಡ್ತೀನಿ ಬಿಡ್ರಿ ಒಂದ ನೂರು ರೂಪಾಯ ಚಾ ಗಿ ಕುಡಿಯಕ ಅಂತ ನಾನು. ಎ ಇಲ್ಲ ಇಲ್ಲ ಇಲ್ಲ. ಇಪ್ಪ ಎಲ್ಲಾ ಇರೋದ ಎಲ್ಲರಿಗ ಮು ಮೂರ್ ಸಾರ ಕಟ್ಟ್ಯಂದಿನಿ ಹೆಂಗ ಹೆಂಗ ಅಂತ ಹೇಳಕ್ ಕುಂತಿದಿದ್ದು
ಎಲ್ಲಾ ಸುಳಲುತ್ತ ಸೂ ಸುಳ ಪಂಪಟ್ಟದೆ
ಹ್ಮ್ ಮತ್ತೆ ಅದಕ್ಕೆ ಇರ್ಲ ಬಿಡು ಅಂತೇಳಿ ಸುಮ್ಮ ಇದೆ ಆಮೇಲೆ ಮಾತಾಡಮ್ಮ ಅಂತೇಳಿ ಅದು ಬಿ ಎಸ್ದ್ ಹ್ಮ ಬಿ ಎಸ್ಸಿದ ಒಂದ ಕೇಳಿದೆ ಅಡ್ಮಿಷನ್ ಎಷ್ಟ ಐತ ಅಂತ ಬರ ಡ್ಮಿಶನ್ ಫೀಜ ಏ ಏಳು ಸಾವರ ಆದ್ದ ಅಂತ
ಹಬ
ಇವ ಸಾರ್ ಆದಂತ ಎಕ್ಸಾಮ್ ಫೀಸ್ ಯ ಕೇಳಿದ್ರರು ಪ್ರಾಕ್ಟಿಕಲ್ ಎಕ್ಸಾಮ್ ಫೀಸ್ ಕೇಳಿದ್ರೆ ಇಲ್ಲ ಅದು ಬೇರೆದಾದ ಹಂಗಂತಂದ ಅದಕ್ಕ ಎರಡ್ ಸಾವಿರ ಎಷ್ಟ್ ಹದ್ರನೂರ ಏನ್ ಬರ್ತಂತಂದ
ಸುಮನೆ ಬೇಜರ ಚಲಲ್ಲ
ಹಾ ಬಿ ಹದಾರ ಚೋಲ ಅದು ಮೂರ್ ಸಾವಿರ ನಾಕಕ್ ಸಾವಿರ ರೂಪಾಯಿ ಬರ್ತ ಅಷ್ಟೇ ಮತ್ತೆ ಮೂರ್ ಸಾವಿರ ಎಕ್ಸಾಮ್ ಫೀ ಕಾಲೇಜ್ ಫೀಸ್ ಎರಡ್ ಸಾವಿರ ಆಲ್ ಟಿಕೆಟ್ ಮತ್ತೆದು ಎಕ್ಸಾಮ್ ಫೀಸ್ ಎರಡು ಸೇರ್ ಐ್ ಸಾವಿರ ಐದು ಸಾವಿರ ಅಂದ ಮುಗ ಲ್ಲ ಆರಾಮ ಕುಂತ ಆರಾಮ ನ್ ಫೋನ್ ಕೊಟ್ಟ ಬಾರಿ ಬರದ್ ಬಂದ್ಬಿಡ್ತವಲ್ಲಾ ಯಾೆ ಟೆನ್ಷನ್ ಇರೋಗೆ
ಅದ ಕೆಲ್ಲೊಂದ್ ಕಡೆ ಫೋನ್ ಕೊಡ್ತಾರ ಎಲ್ಲಾ ಕಡೆ ಕೊಡಲ್ಲ
ಅದ ಕರೆಕ್ಟ್ ಅದು ಅದು ನಾನನ್ ಒಂದ್ಸತಿ ನಮ್ ದಿವಸ ಒಂದ ಎರಡು ಮೂರ್ ಎಕ್ಸಾಮ್ ಬರದ್ ಬಂದಿದೆೆ
ಹ್ಮ್
ಅದಕ್ಕೆ ಫುಲ್ ಲೂಸ್ ಇತ್ತಲ್ಲಾ ಅದ ಸಲಯಾಗ ನಮ್ಮ್ ಹುಡ್ಗನಿ ಕಡೆ ನರ್ಸಿಂಗ್ ಮಾಡಿದ ಬೇರೆ ಕಡೆ ಅಲ್ಲಿೇ ಹ್ಮ್ ಅಲ್ಲೇ ನರ್ಸಿಂಗ್ ಮಾಡಿದ ಹಂಗೆ ಸುಮ್ಮ್ ಅದಕ್ ಇ ಅದನ್ ಮುಗತದ ಇದನ್ ಮುಗತದ ಮೂರ್ ವರ್ಷ ದಾಗ
ಹ
ಹಂಗಂತೇಳಿ ಮಾಡ್ಸಿದ ಆ ಕಡೆವತ್ತು ಬ
ಹೌದ
ಹ್ಮ್
ತ್ತಪಸತ್ತರ ಮತ್ತ ಎಲ್ಲಾ ಊಟ ಅದೆಲ್ಲ ಆಗ್ಯದ
ಏ ಊಟ ಎಲ್ಲ ಆಯದ ಆರಾಮ್ ಕುೂಂತಿದ್ದೆ ಅದಕ್ಕೆ ಏನ್ ಮತ್ತೆ ಅವಾಗ ಹಚ್ಬೇಕಂದ ಮಾಡಿದೆ ಬ ಬಿಸಿ ಬಂತ ಅ ಸಲಗೆ ಮತ್ತ ಇವಾಗ ಹಚ್ಚಿದ ನೋಡನ್ ಟೈ ಮಾಡೋ ಅಂತ ಹೇಳಿ
ಹೌದಾ ಊಟ ಏ ಮಾಡಿದ್ರಿ
ಊಟ ಚಿಕನ್ ಇತಿವತ್ತ ಹೊರಗಡೆ ಚಿಕನ್ ಇಲ್ಲ ಹಂಗೆ ಯಾವಾಗ ತಿನ್ಬೇಕಂದ್ರೆ ಒಯ್ ಚಿಕನ್ ತಿನ್ಬಿಡೋದು
ಅಂದ್ರೆ ನಿಮ್ಗೇಏನು ವಾರ ಅ ಏನು ಸಂಬಂಧ ಇಲ್ಲ
ಇಲ್ಲಿ ಹೊರಗಡೆದ್ದ ವಾರಾಗಿರ ಸಮಂಧರಲ್ಲ ನಮಗ ಎಲ್ಲ ಮನೆಗಿದ್ರರು ಅಷ್ಟೇ ಶುಕ್ರವಾರ ಶನಿವಾರ ಚೆ ಮಾಡಡದ ಅಷ್ಟೇ
ಹಾ ಹಾ
ಹ್ಮ್ ಉಳಿದಿದ ಎಲ್ಲಾ ನಡೀತ ನಮಗ ಅಲ್ಲಿ ಹದ್ರ ಬೇರೆ ಅಮಾಸೆ ಹಬ್ ಅದು ಯಾವ್ದ ಹಬ್ಬ ಬಿಬಾಯ ಏನನ ಹಡ್ತೇರ್ತಾರಪ್ಪ ಆ ಕಡೆ
ನಾ ಊರಾಗ ಹೋದ್ರ ಚಿಕನ್ ಮುಖಾನೇ ನೋಡಲ್ಲ
ಹಾ ಅದೇ ಹಂಗಗೆ ಅದೂ ಮುಖ ನೋಡಂಗಲ್ಲ ಆ ಕಡೆ ಒಟ್ಟ ಚಿಕನ್ ಹೆಸರು ಎತ್ತ ಬಾರ್ದಲ್
ಹ್ಮ್ ಚಿಕನ್ ಅಂದ್ರೆ ಬಾಯಿ ಬಿಡಿತಾರೆ
ಯ್ ಬೈಯದ್ ಬಿಡ್ತಾರೆ ಏನ್ ಏನ್ ತಿಂತ ಚಿಕನ್ ಚಿಕನ್ ಅಂತ ಗೊತ್ತ ಯಾವಾರ ಇದು ಗೊತ್ತಿಲ್ಲ ನ ಇದ ಇಲ್ಲಿ ಕಡೆ ಬೇರೆ ಕಡೆ ಹೋಗಿದೆ ಅಂದ್ಬ ಬಿಡ್ತಾರ
ಹ್ಮ ಚಿಕನ್ ಒಳಗ ಅಲ್ಲ ಚಿಕನ್ ಮಾಡ್ತಾರೋಡಿ ಈಗ ಚಿಕನ್ ಒಳಗ ಚಿಕನ್ ಸಾಂಬಾರ್ ಚಲೋ ಅನಸ್ತ ಬೇರೆ ಐ ಐಟಮ್ ಮಾಡ್ಬೇಕ ನಿಮಗ್
ನಮ್ಮ ಬೇರೆ ಐಟಮ್ ಅಂದ್ರ ಸುಖ ಮಾಡ್ಕೊಳ್ತೀವಪ್ಪ ಸಾಮ್ರಿಗೆಬ್ರಿ ಪೂರ ತೆಳ್ಳಳ ಮಾಡ್ಕೊಂಗಲ್ಲ ನಾವು
ಹ್ಮ್ ಹ್ಮ್ ಭತ್ತ ಗಟ್ಟಿ
ಗಟ್ಟಿ ತಳ್ಳಗಾದ್ರೆ ಏನದ ಹಾ ಚಲೋ ಆತ್ತು ಅಂದರೆ ನಾವು ಇದು ಫಾರ್ ಹ ಚಿಕನ್ ಕಿಕನ್ ಆ ಥರ ತಿನ್ನಲ್ಲ ಇಲ್ಲಿ ಹೊರಗಡೆ ಎಷ್ಟು ತಿಂತೀವಿ ಊರಾಗಿದ್ನಂದ್ರೆ ಆಯತು ಏನಿಲ್ಲ ಅದು ಜವಾರಿನೇ ನಮ್ದು ಒಂದು ಒಂದ್ ಜವಾರಿ ಹೊಡೆದ್ ಬಿಡ್ತೀವ್ ಪೂರಾ.
ಹ್ಮ್ ಸರಿತಪಾ ನನ್ಗೂ ಹೊಟ್ಟೆ ಎಸಕತ್ ನೀದ ಕೇಳಿ ಊಟ ಮಾಡಿ ಅಸತಂತನ.
ಹಾ ಸರಿ ಸರಿ ತ.